ಕೆೇಳಸತಿೇ ಹೇಳು ಏನಿಲ್ಲ ಮಲ್ಲಿಗಿದ್ದೆ
ಮಲ್ಗಿದೆ
ಹೂ ಸುಮ್ನೆ ಸಪ್ ಸ ಕೋಲ್ಡ್ ಅಲ್ವಾ ಅದಿಕ್ಕೆ ಹೂ ಇಲ್ಲ ಚೆನ್ನಾಗೆ ಅವ್ನ್ ಕೋಲ್ಡ್ ಅಷ್ಟೆ ಹೂ
ಏನ್ ಮಾಡ್ತಿದೆ
ಏನಿಲ್ಲ ಫೋನ್ ನೋಡ್ತಾ ಇದ್ದೆ
ಹೂ
ಮಾಮಲಿ ನೀ ಏನಫೋನ್ ಅಲ್ಲ ಎಕ್ಸಾಮ್ ಇಲ್ವಲ್ಲ ಹಾಗ ಹ ಆರಾಮಾಗಿ ಅವ ನೋಡಕೋತಿದ್ದು
ಹೂ ಸುದೀಪ್ತ ಮತ್ತೆ ಗಣೇಶ
ಅವನು ಮೂಲೆೆಯಲ್ಲಿ ಕುೂತ್ಕೊಂಡ್ ಅವ್ನು ಗೇಮ್ ಆಡ್ತಾವನೆ ಇ ಗಣಿ ಸುದೀಪ್ ತ್ತಲ್ಗ ಗೇಮ್ ಆಡ್ತಾನಲ್ಲ
ಹೂ ಅವ್ನ್ ಮಾತಾಡ್ತಾ ಇರ್ತಾನೆ ಯಾರತ್ರ ಕೊನೆಗೆ ಹೇಳಿಲ್ಲ ಅವ್ನು
ಹೂ ಹೂ ಗೊತ್ತಿಲ್ಲ ಹದಿಯಲ್ಲತ್ರಮ್ಮ ಹ್ಮ್್ಮ ಹೇಳ್ಬೇಕು ಇನ್ನೇನು ಹಾಸ್ಟೆಲ್
ಇವಾಗ ನಿನ್ಂತನ ಮಾಡಿದ್ದ ಕರೆಕ್ಟ್ ಈವ ನೀನೆಲ್ಲ ಮಾಡಿದ್ದಾ
ಯಾರು
ಹಲೋ
ಹ್ಮ್ ಫೋನ್ ಮಾಡಿದ್ನಲ್ಲ ಆವಾಗ್ಲೇ ಹ್ಮ ಹ್ಮ್ ಅದೇ
ಹಾ ಏನ್ ಸಮಾಚಾರ
ಪ ಫುಲ್ ಕೋಳಿನ್ ತಲೆ ತಿಂತಿದ್ದನಾ
ಹ್ಮ್
ನಿನ್ ರೂಮಯ
ಮೇಲ್ಗಡೆ
ಏನೂ ಮಾಡಕ್ಕ ಆಗಲ್ಲ
ಅದಿಕ್ಕೆ ಸುಮ್ನೆ ನಿನ್ ಜೊತೆಗ ನ ಮುಗ್ಸಾಕಣ ಅಂತಸ್ಟೆ ನಂದಿನ್ ಹತ್ತದೆ
ಹ್ಮ್
ಹತ್ ಮಾಡಿದ್ರೆ ನನ್ದೆಲ್ಲ ಮುಗಿತು
ಮೂವತ್ತು ಕಮ್ಪ್ಲೇಟಾ ಹ್ಮ ಹ್ಮ್
ಅದೆಲ್ ತೋರ್್ತದೆ
ಅದು ನನ್ ಗೊತ್ತ ಅಲ್ಲ ನಿನ್ ಿಟ್ಿದ್ದೀನಿ ಐದ ಸರಿ ಅಷ್ಟೇ
ಅಷ್ಟೇನಾ ಅದಾದ್ಮೇಲೆ ಕನೆಕ್ಟ್ ಆಗಲ್ವಾ
ಹ್ಮ್ ಹ್ಮ್ ಆಗಲ್ಲ
ಹ್ಮ್
ಹ
ಸರಿ ಮತ್ತೆ ಂಗಂದ್ರೆ ಆರು ಜನರ ಜೊತೆ ಮಾತಾಡ್ಬೇಕು
ಹ್ಮ್
ಹ್ಮ್
ಹ್ಮ ಏನ್ ಸಮಾಚಾರ
ಹೇಳ್ಬೇಕಪ್ಪ
ಲ
ಹ್ಮ್
ರ ಶಾಂಪೂ ಯಾವ್ದೋ ಶಾಂಪೂ ಬಂದೈತಿ ಅಂತ ಅದು ಅವ್ಕೊಂಡ ಅವ್ನ್ ಫೇಮಸ್ ಐತ
ಹೇಳ್ತನ್ಿ ಕೇಳಸ್ಕೊ ಗೊತ್ತಾಯ್ತು ಅವನ್ಗಿಂತ ಅವ ನಾಯಿನೇ ಜಾಸ್ತಿ ಫೇಮಸ್ ಆಗತ್
ನೀನ್ಗ್ ಹೇಳುದ್ನ
ಎಸ್
ಶಾಂಪೂ ಕಳಿಸೋನಂತನಲ್ಲ ಶಾಂಪು
ಹ್ಮ್ ಅವ್ರಕ್ಕ ಕೇಳ್ತಿದ್ಲಂತೆ ಯಾರ್ಲ್ಲ ಮೇಘನಾ ಯಾರು ಮೇಘನಾ ನಿನಗ್ಯಾಕೆ ಕಳಿಸ್ತಾಳೆ ಇದ್ನೆಲ್ಲ
ಹ ಹೊತ್ತಿಗೆ
ಹ್ಮ್ ಅವ್ರತಿಗೆ ಆಗ ಹೇಳದ್ಂತೆ ನಿಂಗೆ ಅಂತ ಅವ್ರ ಅಣ್ಣ ಹೇಳಿಲ್ವಂತ ಅವ್ರ್ ಅತ್ತ್ಗೆಗೆ
ಹಾ
ಮೇಘನ್ಯರು ಮೇಘನ್ಯರು ಅಂತ ಕೇಳಲ್ಲಂತೆ್ರ ಅಕ್ಕ ಅವರತಿಗೆ
ಹ
ಹೇಳದಂತ ನಂಗು ಫೋಟೋ ಕಳಿಸಿದ್ದ ನೋಡ್ದ
ನಾನ್ ನೋಡಿಲ್ಲ ಆರಾಮಿನ ನಾನೇ ನಮ್ಮಂದ ಯೋಚನೆ ಮಾಡ್ಕೊಂಡು ನಾನ ಅವನು ನಾನ ತಲಕೇಟೋಗೈತೆ ಇನ್ ಸೆಂಟ್ರಲ್ ಅವನು.
ಹ್ಮ್
ಫಸ್ಟ್ ಮಾಡ್ತೀನಿ ಅಂದ ನನ್ ಜೊತೆಗೆ
ಹ್ಮ್
ಮಾಡು ನೀನ್ ಬೇರೆ ಮಾಡ್ತೀನಿ ಅಂತಂದ್ರೆ ಸುಮನೆ ಅದೇ ಮಾಡು ಅಂತ ಅಂದೆ ಮುಗ್ಬೇಕ ಇಲ್ಲ ನಿನ್ನ ಹತ್ರ ಮುಗ್ಬೇಕು ಇಬ್ರಾತ್ರನು ಮಡಕೆನ್
ಹ್ಮ್
ಏನ್ ಮಾಡ್ಲಿ ಅಧಿಕ ಸುನೆ ಆಗಿದ್ ಸರಿ ಆಯ್ತು ಅವನ್ ಜೊತೆಗೆ ಮಾಡೋಗು ಸರಿ ನಾನು ಮಲ್ಕಂತಿನಿ ಅಂತಂದೆ ನಾನು ತಿರ್ಗ ಅದೇ ಇಲ್ಲ ತಿರ್ಗಾ ಇಲ್ಲಾ ಮಾಡ್ತೀನಿ ನೋಡು ಅಂತಂದೆ ಹಾ ನನ್ನ ದರ್ಶನ ಮಡವಂತ್ರಿ
ಈಗ ನೀ ಈಗ ಫೋನ್ ಮಾಡಿದನಾ
ಅದೆ ಆಗ್ಲೆ.
ಇವಾಗ ನಾನ್ ಫೋನ್ ಮಾಡಿದ್ದೆ ತಗಿಲಿಲ್ಲ.
ಹಂಗಾದ್ರೆ ದರ್ಶನ ಹತ್ರ ಮಾತಾಡ್ತಾ ಇರ್ತೇನೆ.
ನಿಮ್ಬಿಲ್ಲ
ಹ
ಗೊತ್ತಿರುತ್ತೆ ದರ್ಶನು ಫೋನ್ ಮಾಡಿದ್ದೆ ಅವನು ತಗಿಲಿಲ್ಲ.
ಅದೇ ಇಬ್ರು ಅವನ್
ಹ್ಮ್ ಏನ ಗೊತ್ತಿಲ್ಲ ಹ್ಮ್. ಹೇಳ್ಬೇಕಲ್ಲ ಎನ್ನ್ಲಾ ಇಷ್ಟು ಕೋಲ್ಡ್ ಇಲ್ಲಿ.
ಹೂ ನಾಲೋ ಯಾವಿ ಕೋಲ್ಡ್ ಅಪ್ಪ ಇಲ್ಲಿ.
ಹ್ಮ್ ನಮ್ಮಲ್ಲಿ ಕೋಲ್ಡ್ ಅದು ಇಷ್ಟು ಕೋಲ್ಡ್ ಅನ್ನ್ಸಾದಿಲ್ಲಪ್ಪ.
ಮನೆದಕ್ಕೂ ಇದಕ್ಕೂ ವ್ಯತ್ಯಾಸ ಆಐತಿತ್ಲ ಸ್ವೆಟ್ರಿಡ್ರೆ ಇದ್ರೆ ಹಕ್ಯಾಲ ಸ್ವೆಟರು
ಅದೇ ಗ್ರಾನೇಟ್ ಅಲ್ವಾ ಇನ್ನು ಕೋಲ್ಡ್ ಜಾಸ್ತಿ.
ಒನ್ಖಡೆ ಕುೂತ್ಕ ಆರಾಮಾಗಿ
ಚಕ್ಲಾ ನಾನು. ನಿಂತ್ಕಳಕ್ಕೂ ಆಗಲ್ಲ ಕೂತ್ಗಳಕಗಲ್ಲ ಬೇಡ್ಮೇಲೆ ಹೋಗಿ ಕೂತಾಗ ಬೇಕೆಂದ್ರೆ ಕೂತ್ಕಂದ್ರೆ ಅಲ್ಲಿ ಗಲಾಟೆ ಮಾಡ್ತಾರೆ
ಅ ಫ್ರೀ ಫೈರ್ ಹೊಡಿಯೋ ಓಡೋ ಹೊಡಿಯೋ ಹೊಡೋ.
ಹ್ಮ್ ಫ್ರೀಫ ಎಲ್ಲ ಆಡ ಕೂತವೆ ಏನ್ ಮಾಡದು.
ಮಾಡೋಡ್ತಾನ.
ಹ್ಮ್ ಹ್ಮ್ ಆಡ್ತಾನೆ ಅವಾಗವಾಗ ಅಷ್ಟೆ.
ಹಾ ಹಾ ಹಾ
ಹ್ಮ್
ಇನ್ ಎನ್ ಸಮಾಂಸಾರ.
ಐಸಿರಿ
ಫ್ರೀಫರ್ ಅಡಕೆ
ನಮದರಲ್ ಅವ್ರೇ.
ಹ್ಮ್
ನಾನ್ ಆಡ್ತಾ ಇದ್ದೆ ಮೊದಲು ನನ್ನ ಫೋನ್ ಸೊಪರ್ಟ್ ಆಗಲ್ಲಾ ಅಂತ ಬಿಟ್ಟುಬಿಟ್ಟೆ ಮೊದ್ಲೇ ಇವಾಗ ಏನೋದ ಬಂದ್ರೆ ಏನೇನೋ ಓಪನ್ ಆಗ್ತೈತೆ
ನನಿಗೆ ಸಪೋರ್ಟ್ ಮಾಡಲ್ಲ
ಓ ಎಷ್ಟು ಹದ್ಮೂರು ಸಾವಿರ ಕೊಟ್ಟಿದ್ದೆ ಅಷ್ಟೆಲ್ಲ ಹದ್ಮೂರ್ ಸಾವಿರ ಕೊಟ್ಟಿತ್ತು ಫೋನಿಗೆ ಹ್ಮ.
ಸರಿ ಹಾಗ ಯ್ದಳಿಂದ ಹವನಾ ಯಾವ್ದಳ.
ಓಪೋದ ಓಪೋ ಏ ತ್ರೀ ಎಕ್ಸ್ ವೈ ಜಿ.
ಹಪಲಾ ಹ್ಮ್. ಒನ್ ಟ್ವೆಟಿ ಸ್ಟಜ್
ನಿನ್ ಮೊನ್ನೆ ಒನ್ ಟ್ವೆಂಟಿ ಫೋರ್ ತುಂಬಾ ಹೋಯ್ತು
ಹ್ಮ್
ತಿರ್ಗಾ ಆಮೇಲೆ ಚೆಕ್ ಮಾಡ್ತೀನಿ ಆಮೇಾಲೆ ಅದು ಇದು ಏನಾರ ಡಿಲೀಟ್ ಮಾಡಿ ಹ ಆಮೆಲ್ ಎಲ್ಲ ಡಿಲೀಟ್ ಮಾಡಿ ಸುಮ್ನಾಗಿದ್ದ
ನಂದೇ ತುಂಭೋಗಯ್ತು ಒನ್ ಟ್ವೆಂಟಿ ಏ ಜಿ ಬಿ ಸ್ಟೋರೇಜು ಫುಲ್ಲ
ಅದು ಕೇಳಿದೆ ಟೆಲಿಗ್ರಾಮ್ ಡೌನ್ಲೋಡ್ ಮಾಡಿದ್ದು ಇದ್ರಲ್ಲಿ ನೋಡಾಗ ಹೋಗ್ಬಿಡೈತೆ ನಾನ್ ನೋಡ್ಕೊಂಡಿಲ್ಲ ಟೆಲಿಗ್ರಾಮ್ಲ್ಲಿ ಇ ಇದೆಲ್ಲ ಡಿಲೀಟ್ ಮಾಡಿ ಸುಮನದೇ
ಹ್ಮ್ ನಂದು ಜಿ ಮೇ ಸ್ಟೋರೇಜ್ ಫುಲ್ ಹದಿನೇದು ಜಿ ಬಿ ಕೊಟ್ಟಿದ್ರಿ ಇಪ್ಪತ್ನಾಲ್ ಇಪ್ಪತ್ನಾಲ್ಕು ಜಿ ಬಿ ತುಂಬ್ಸಿನಲ್ಲಿ
ಲ್ಲಿ ಈ ಫೋನ್ ಸ್ಟೋರೇಜ್ ಇ ಒನ್ ಟ್ವೆಂಟಿ ಏಟ್ ಸಾಲ್ತಾನೆ ಇಲ್ಲ
ಹಾ ನಂದು ಡಿ ಕಾರ್ಡ್ ಐತೆ ಎಚ್ ಡಿ ಕಾರ್ಡ್ ಷ್ಟಿಕ್ ಅಡ್ಗು ಹಾಕಿದನಿ
ಹ್ಮ್
ಎಚ್ ಡಿ ಕಾರ್ಡ್ ಹಾಕಿದ್ರು ತಿರ್ಗಾ ಸ್ಟೋರ್ ಇದತಲ್ಲ
ಹ್ಮ್
ಏನೋ ಏನೋ ಮಾಡದಂತ ಸುಮ್ಮನೆ ಆಗದೆ ಅದಕ್ಕೂ ಆ ಫೋಟೋ ಸರಿ ಅದಕ್ಕ ಆಗದೆ ಆದ್ರೂ ಇನ್ನ ಹಂಗಗೆ ಐತೆ
ಹ
ಏನ್ ಮಾಡಕ್ಕಾಗಲ್ಲ ತುಂಬ ತೊಂಬತ್ತಷ್ಟು ಸ್ಟೋರೇಜ್ ಅಂತ
ಇವಗ್ ನಿನ್ ಮೂರ್ ಕಾಲ್ ಮಾಡಿದ್ದೇತ ನಂಗೆ
ಹ್ಮ್
ಇನ್ ಎರಟಾವನ ಜೊತೆಗೆ
ನಿನ್ ಜೊತೆಗೆ ಎರಡನ ಇದೆ ಮೂರೈತತ್ ಭರತನ ಜೊತೆಗೆ
ಹ್ಮ್ ದರ್ಶತೆಗೆ ಐದು
ಒಂದ ಎರಡರ್ಬೇಕ
ಏಕೆ
ಹ್ಮ್
ಎನೊಮಾಡ
ಆಲ್ ಆರ್ ಕಂಪ್ಲೀಟ್ ಆಗೈತೆ ಆರಲ್ಲಿ ಅವ್ನ್ದು ಮೂರ್ ಇರ್ಬೇಕು
ಹ್ಮ್
ನಿಂದು ಮೂರು ನಿಂದ ಮೂರು ಹ್ಮ ಮೂರು
ಯಾರ್ನ ನುಡ್ಕೊಂಡ್ ಮಾಡ್ಕಳ್ಳ
ಚೆಕಂಡ್
ಅದಿ ಕೇಳ್ತಾ ಯಾರ ನೋಡ್ಕೊಂಡ್ ಮಾಡಕೆ
ಹ್ಮ್ ಬುಟ್ಟಾಕು ಗೊತ್ತಾಗ್ತಾ ಇದೆ ಆಮೇಕೆ
ಹಂಗಂತಲ್ಲ ನೆಕ್ಟ್ ವಾರ ಒಳಗಡೆ ಮುಗಿಸಬೇಕು ಅದಕ್ಕೆ
ಮುಗಿಸ್ತೇನ್ ಬಿಡು ಇವಾಗ ಡೈಲಿ ಐದಐದ್ ಮಾಡ ಮುಗಿಸ್ರ ಮುಗ್ದೇಬೇಕೇಕತ್ತಲ್ಲ
ಹ್ಮ್
ಏನಾನ ಬೇಕಾದ್ರೆ ಯಾರು ಸಿಕ್ಕಿಲ್ಲಾನ ನನ್ ಆಸ್ಲತ್ಗ್ ಬಾ
ಹ್ಮ್ ಸರಿ ಸರಿ ಹಾಗ ಎಲ್ಲ ನಮ್ ಕ್ಲಾಸ್ರ್ ಎಲ್ಲವರೆಲ್ಲ ಫೋರ್ತ್ ಇಯರ್ ಎಲ್ವಾಂತೀನಿ ಅಲ್ಲ ಆಲ್ಮೋಸ್ಟ್ ಹ್ಮ್ ಬಟ್ ಮೆಕ್ಯಾನಿಕಲ್ ಬನ್ಸ ಈ ಸವ ಸ
ಎಲ್ಲ ಅವರೇ ಇಲ್ಲಿಂದ ಏನ್ ಮಾಡ್ತ ಗೊತ್ತಾ ಗಣೇಶನ್ ಫೋನ್ ಇನ್ಸ್ಟಾಲ್ ಮಾಡು ಅವನ್ಗೆ ಜನ್ಚಿತಲ್ಲ ಮಾತಾಡ
ಇಲ್ಲೆ ಮಾಡ್ತೀಂತಾನ ಹ್ಮ್
ನ ಸಮಾಚಾರ ನೀ ಏನೆಲ್ಲ ಹೇಳ್ಬೇಕ ಏನೈತಿ
ಹ್ಮ್
ಹ್ಮ್ ನಾನ ಅದ ಹಜ ಹಲೋ ಹಲೋ ಅತ್ತಜಾ